ಹಲೋ ಹಲೋ ಕೇಳಸಿಲ್ಲಬ್ರೋ
ಕೇಳಿಸತತಿಬ್ರು ಈಗ
ಏನ್ ಮಾಡ್ತಿದ್ದೀರಾ
ಏರಿಲ್ಲಾ ಹಿಂಗೆ ಮನೇಲ್ಲ ಇದುಬ್ರು
ಊಟ ಆಯ್ತಬ್ರ ನಮ್ದು ಆಯ್ತ ಮನೆ ಕಡೆ ಚೆನ್ನಾಗ್ದೀರಾ?
ಚೆನ್ನಾಗಿದ್ದೀವಿ.
ಹಾ ಹಾ
ನೀವ ನ್ ಮಾಡ್ತೀವಿ ಹೇಳ್ಬೇಕು ಹ
ಹೌದಾ ಮೊನ್ನೆನ ಕೇಳಿದೆೆ ಪಿ ಯು ರಿಸಲ್ಟ್ ಬಂತಂದೆ ಬ್ರರು
ಹಾ ಬಲ್ತರ ್ಟ. ಎ ಬಂದೈತಿಬ್ರು,
ಹ ಕಂಗ್ರಾಚುಷನ್ ಬಾ,
ಥ್ಯಾಂಕ್ಸ್ ಬ್ರೋ. ಎಲ್ಲ ಇನ್ನ ಸ್ಕೋರ್ ಮಾಡ್ಬೇಕು. ಕೆತ್ತ
ಹ ಬೇಡೆಯವ್ರ ಇನ್ ಏನ್ ಮಾಡಕತಿ ಚೇಜ್ ಮಾಡಕ್ ಆಾಗಲ್ಲ ಹ್ಮ ಮನೆ ಮನೆ ಖುಷಿಿಯ್ರ. ಹ ಅಂದ್ರೆ ಮನೆ ಕಡೆ ಎಲ್ಲ ಖುಷಿ ಆದ್ರೆ ಮಾರ್ಕ್ಸ್ ನೋಡಿ. ಹಾ ಮತ್ತೆ ಪಾರ್ಟಿ ಇವರು
ನಿಮ್ಗೆಲ್ಲಾಂತಳ್ಕಾಗತ್ತ
ಹ್ಮ್ ಅಂದ್ರೆ ಇವಾಗ ಪಿ ಯು ರಜೆ ಪಿ ಯು ಆದ್ಮೇಲೆ ಸಿ ಇ ಟಿ ಏನಾದ ಬರ್ದಿ ರಿಸಲ್ಟ್ ಬಂದಿಲ್ಲ ಅಂತ ಕೇಳ್ಪಟ್ಟೆ.
ರಿಸಲ್ಟ್ ಬಂದೈತೆ ಎಲ್ಲಿ ಸೇರ್ಬೇಕಂತ ಗೊತ್ತಾಗ್ತಿಲ್ಲ. ಹ ಹಂಗೆ ಇಂ್ರೂವ್ ಹೋಗುವ ಒಂಚೋರು ಮನೆಯಲ್ಲಿ ಒಂಚೂರು ಪ್ರಾಬ್ಲಮು
ಹ್ಮ್ ಇವಬ್್ರೋ ಈ ತ್ರೀ ಮಂತ್ಸ್ ರಜೆಾ ಇದ್ಯಲ್ಲಾ
ಹಾ
ಹ್ ತ್ರರಿಮಂತ್ ರಜಾ ಇದ್ದಲ್ಲಲ್ಲ ಕೋಚಿಂಗ್ ಹೋಗಕಿಲ್ವಾ ಅಂತ
ಇಲ್ಲ ಬ್ರೋ ಕೆಲ್ಸಕ್ ಹೋಗ್ತಾ ಇದ್ದೀನ್ಿ ಬ್ರರು ಆಡ್ರ ಹೋಗ್ತ. ಗ ಇದಿನಿ ಬ ಬ್ರೋ ಇದೆ ಊಟಾ ಬರ್ಸದು ತರಕಾರಿ ಕಟ್ಟ
ಹೌದಂದ್ರೆ ಬಟ್ರ ಕೆಲ್ಸ ಮಾಡ್ತೀರ ನೀ
ಹೌದು ಬರು
ಹ ಹೌದಾ ಎಷ್ಟ ದಿನ ಓ್ತಿದ್ರಾ
ಬ್ರೋ ಹೆಚ್ಚು ಕಮ್ಮಿ ಮೂರ್ ತಿಂಗಳಿಂದ ಹೋಗ್ತಾ ಇದ್ದೀನೀ ಬ್ರೋ
ಓ ಹಂಗೇನು
ಹೌದುಬ್ರೋ
ಈ ರಜಾ ಕೋಟಾಗಿಂದ ಹೋಗ್ತಿದ್ರರನಿ
ಹೌದು ಬ್ರೋ ಹೋಗ್ತಾ ಇದೀವಿ
ಕೆಲಸ ಮನೇಲಿ ಇದ್ದ ಏನ್ ಮಾಡ್ತಿ
ಹೌದು ಬೆಳಿಗ್ಗೆ ಹೋಗ ಬಂದೆ ಬೆಳಗ್ಗೆ ಹೋಗ್ದೆ
ಕೆಲ್ಸ ಅದು
ಬ್ರೋ ಬೆಳಿಗ್ಗೆ ಹೋದೆ ಬ್ರೋ ಬೆಳಿಗ್ಗೆಗೆ ಒ ಒಂದ ಚೂರು ತರಕಾರಿ ಎಲ್ಲಾ ಕಟ್ ಮಾಡಕೊಟ್ಟೆ ಟಿಫನ್ಗೆ
ಹಾ ಹಾ
ಟಿಫನ್ ಮಾಡ್ಕೊಟ್ರು ತಿಂದ್ವಿ ಮತ್ತೆ ಮ ಮಧ್ಯಾಹ್ನ ಊಟಕ್ಕೆ ಎಲ್ಲಾ ರೆಡಿ ಮಾಡ್ಕೊಟಿವಿ
ಹೂ ಹೂ
ನಂಗೆ ಒಂದ ಚೂರು ಮತ್ತೆ ಅವರು ಬಂದ್ರು ಎಲ್ಲ ಊಟ ಊಟ ಬಡಿಸಿ ಎರಡು ಗಂಟೆ ಮೂರು ಗಂಟೆವರೆಗೂ ಬಡಸಿದ್ವಿ ಮೂರವರೆವರೆಗೂ
ಹೂ ಹೂ ಬ್ರೋ ಅಂದ್ರೆ ಅದು ಊಟ ಬಡ್ಸದ ಅದು
ಹೌದು ಬ್ರೋ
ನಾನೇನ್ ಅನ್ಕೊಂಡಿದೆ ಅಂದ್ರೆ ಆರ್ಡರು ಅಂದ್ರೆ ನೀವು ಅಂದ್ರೆ ಹೊಟೇಲಾಗ್ ಕೊಡ್ತಾರಲ್ಲ ಆರ್ಡರು ಕೊಟ್ಟ ಬರ್ತೀರ ಅಂತ
ಆಹಾ ಇಲ್ಲ ಇಲ್ಲ ಬ್ರೋ ಬಡ್ಸೋದು ಹೌದು ಬ್ರೋ
ಅಂದ್ರೆ ಬ್ರೋ ಏಂದ್ರೆ ಅಂದ್ರೆ ಈ ಜನ ಯಾವ್ತರ ಏ ಅಂದ್ರೆ
ಕಷ್ಟ ಬಿಡಿಬ್ರ ಇವೆಲ್ಲ ಯಾರಾನ ಏನ ಅಲ್ಲ ಯಾರಾನ ಏನಾನ ಅಂದ್ರೆ ಅನ್ಸ್ಕೋಬೇಕು ಸುಮ್ಮನೆೆ ಬೈ
ಬ್ರೋ ನಾನ್ ನಿಮ್ಗೆ ಏನ್ ಹೇಳೋಣ ಅನ್ಕೊಂಡೆ ಗೊತ್ತಾ ಸಿ ಈ ಟಿ ಎಷ್ಟ್ ಬಂದಿತೂ ನಿಮ್ದು
ಬ್ರೋ ಒಂದ್ ಲಕ್ಷ ಸಮಥಿಂಗ್ ಬಂದೈತೆ
ಹ ಓಕೆ ಓಕೆ ಬ್ರೋ ಈಗ ನೀವು ಅಂದ್ರೆ ಇಂಜಿನಿಯರ್ ಮಾಡ್ಬೇಕ ಅನ್ಕೊಂಡಿದೀರಾ ಏನ್ಂತ
ಇಂಜಿನಿಯರಿಂಗ್ ಮಾಡ್ಬೇಕಕ್ ಅನ್ಕೊಂಡಿದೀನಿ ಬ್ರೋ
ಅಂದ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಏನಾದ್ರು ಮಾಡ್ತೀರಾ
ಹಾ ಹೌದು ಬ್ರೋ ಇಲ್ಲ ಬಿಡಿ ಬ್ರೋ ಆಗಲ್ಲ ಮನೆಯಲ್ಲಿ ಒಂಚೂರು ಕಷ್ಟ ಪಪನಾ ನಾಮಪ್ಪ ಪ್ಪಾ ನಾವಮ್ಮ ಇಬ್ರು ದುಡಿಬೇಕು ಇಬರು ಓದಸ್ಬೇಕು ಅಂದ್ರೆ ಕಷ್ಟ ಅಲ್ಲಬ್ರು
ಹ್ಮ್ ಅದೇ ಗೊತ್ತಾಗತ್ತೇಳಿ.
ಅಲ್ಲೊಬ್ರ ಇಲ್ಲಾ ಅಂದ್ರೆ ಏನೊಂದ್ ಮಾಡ್ಬೋದಿತ್ತು. ಪಾಪ ಅವರಿಿಬ್ರು ಎ. ತಂದ ದುಡಿತಾರೆ ಇಬ್ರು. ಅವ್ರಿಬ್ಬರೇ ದುಡಿಬೇಕು ಮಾಡ್ಬೇಕು ಅಂದ್ರೆ ಕಷ್ಟ. ಎಲ್ಲೊಬ್ರು.
ಯಾರಿಗ್ ಕಷ್ಟರಲ್ಲ ಹೇಳಿವ್ರ.
ಅದಬ್ರು.
ಹ್ಮ್ ಅದ್ ನಾನು ಅದಕ್ಕೆ ಮಾಡ್ದ.
ಹಾ ನೀವೇನ್ ಮಾಡ್ತಿದ್ರಿ. ರೋಹಗ.
ನಾನು ಒಂದ ಇದು ಇಂಜಿನಿಯರಿಂಗ್ ಆಗಿತೆ ಏನ್ ಕೆಲ್ಸಕ್ ಹೋಗ್ತಾ ಇದ್ದೀನಿ. ಇಂಟರ್ನ್ಶಿಪ್ ಆಯಿತು. ಡೈರೆಕ್ಟ್ ಕಂನಿಗೆ ಇಪ್ಪತ್ತ್ ಮೂೂರು ಕೊಡ್. ತರೇಬ.
ಇಪ್ಪತ್ ಮೂರು ಕೊಡ್..
ಎನ್ ರಾಜಕೀಯಪ ಏನೇ ಮಾಡಿದರೂ ಏನ್ ಜಾಸ್ತಿ ಕೊಡ್ತಾರೆ ಕೇಳಿ. ಹ.
ಆ ಇಪ್ಪತ್ ಮೂರ ನೀವು ಅಲ್ಲಿ ಪಿ ಜಿ ಊಟದ್ದ. ಎಲ್ಲ ಅದೇ ಹೋಗತ್ತಲ್ಲ ಒಬ್ರು ಸ ಹೌದೊಬ್ರು ಬೆಂಗ್ಗಳೂರಲ್ಲಿ ಇದರಿ ಅಲ್ಲಿ ಜೀವನ ಮಾಡಕ್ ಬಾಳ. ಅಷ್ಟೊಂದು ಬೆಂಗಳೂರಿನಲ್ಲಿ.
ನೀವ್ ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ತಿಳ್ಕೋತೀರಾ ಅನ್ಕೊಳ್ಳಿ ಅಲ್ಲೇ ಹೊರ್ಗಡೆ ಊಟ ತಿಂಡಿ ಇಂಕೊಂಡೆ. ಮಸ್ತ ಕರ್ಸ ಆಗುತ್ತೆ ಇನ್ ಬೆಂಗಳೂರು ಕೇಳ್ಬೇಕಾ ಪಿ ಜಿ ಅನ್ಕೊಂಡು ಹ್ಮ ಅದಕ್ಕೆ.
ಕೇಳಂಂಗ ಇಲ್ಲ.
ಹ್ಮ್ ಅದೇ ನೀವು ಇಂಜಿನಿಯರಿಂಗ್ ಮಾಡ್. ತಿನ್ನಿಂದ್ರಲ್ಲಾ ಅದಕ್ಕೆ.
ಹಬ್ರು ಏನ್ ಮಾಡೋದೇನೋ ಗೊತ್ತಾಗ್ತಿಲ್ಲ ಅದೇ ಮನೆ ಕಡೆ ಒಂದಚೋರು. ಬಾಾದೆಯ. ನೋಡಿ ಏನಾದ್ ಮಾಡ್ಬೇಕು ಬ್ರೋ ಈ ಸರಿ. ಒಳ್ಳೆ ಒಳ್ಳೆ ರಿಸಲ್ಟ್ ಏನೋ ಬಂದೈತ. ಮತ್ತೆ ಮನೇಲಿ ಓದಸೋ ಶಕ್ತಿ ಅವ್ರಿಗೂ ಇಲ್ಲ.
ಹ ಅಂದ್ರೆ ನಿಮ್ ಇೊಬ್ರ ನಾವೆ ನಿಮ್ಗೆ ಹೊಓಸಕ್ ಆಗಲ್ಲ.
ಹೌದು ಬ್ರೋ. ಅವರು ಪಾಪ ಅದೇ. ಇಬ್ಬರು ದುಡಿಬೇಕು ಇಬ್ಬರು ಓರ್ಸ್ಬೇಕಂದ್ರೆ ಆಗತ್ತೆ ಬ್ರೋ ಮನೆಸ. ಸಂಸಾರ ಎಷ್ಟ ಇರ್ತದೆ ಕರ್ಚ. ಎಷ್ಟ ಇರ್ತಬ್ರು ಇದವರ್ಗೂ ಏನ ಪಿ ಯು ಸಿವರ್ಗ ಏನೋ ಓದಸಿಬಿಟ್ರು
ಹಾ ಹಾ
ಈಗ ಏನ್ರೋ ಬರೋದು ಆಗಲ್ಲ
ಏನೊಂದ ಮಾಡ ಅದ ಮಾಡಂದ್ ಬಿಡಿ ಅದನ್ ತಲೆ ಕೆಸು ಲೋನ್ ತಾಳಿವ್ರಂತೆ
ಬ್ರ ಎಷ್ಟ ಲೋನ್ ತ ಆಡುದ್ ಬ್ರ ಇಲ್ಲ ಲೋನ್ ಎಲ್ಲ ತಗೊಂಡೀವಿ ಮನೆಗೆಲ್ಲೋರ್ ಬ್ರೂ ಟಮೊಟಾ ಹಾಕಿವೆ
ಎಷ್ಟ ಎಕರೆ
ತ ಹಾಕವಿ
ಟೊಮ್ಯಾಟೋ ಪ್ರಾಫಿಟ್ ಎಲ್ಲಿದೆ ಹ
ಹ ಒಂದು ಎಕ್ರೆ ರೋಸ್ ಹಾಕಿವಿ
ಹ್ಮ್ ಹ್ಮ ಹ್ಮ
ಹಿಂಗೆ
ಬ್ರೋ ಅಂದ್ರೆ ರೋಜು ರೋಜು ಯಾವ ತರ ಅಂದ್ರೆ
ಬ್ರೋ ಅದು ಗಿಡ ಒಂದ್ ಗಿಡ ಬಂದು ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಬೆಳತ್ತರಿ ಬರು ಸಣ್ಣ ಗಿಡ ಅದ ಹೌದು ಹ
ಹ ಅದ್ರೆ ರೇಷ್ಮೆ ರೇಷ್ಮೆ ಬಗ್ ಗೊತ್ತ್ನ ರೇಷ್ಮೆ ನೋಡಿಲ್ಲಾನ ಎಂದ
ಬ್ರೋ ಅದನು ಕಷ್ಟನೇ ಆದ್ರೂ ಪರ ಒಳ್ಳೆ ಪ್ರಾಫಿಟ್ ಐತೆ ಹ ಒಳ್ಳೆ ಪ್ರಾಫಿಟ್ ಐತೆ ಆದ್ರೆ ನಮ್ಮ ಸ್ವಂತ ರೇಷ್ಮೆ ಇಲ್ಲ ತಾಂಬರುದು ಮಸೋದು ಅದ್ರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಅವ್ರಿಗೆ ಕೊಡ್ಬೇಕು ತಗೊಂಡೋರ್ಗೆ ಹ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ನಮ್ಗೆ ಸಿಗ್ತದೆ ಹೌದು ಬ್ರೋ ಏನ್ ಮಾಡೋದು ಏನು ಗೊತ್ತಾಗಲ್ಲ ಏನು ಮಾಡ್ತಿದೀವಿ ಒಂಗೆ ಸದ್ಯಕ್ಕೆ ಆಡ್ತಾ ಇದೀವಿ ಬ್ರೋ
ಏನು ಮಾಡಕ್ಕಾಗಲ್ಲ ಬ್ರೋ ಏನ್ ಮಾಡಬೇಕು
ಹೌದದು ಏನ್ ಮಾಡಕ್ಕಾಗಲ್ಲ ಮಾಡ್ತಾ ಇದೀವಿ ಏನು
ಅಂದ್ರೆ ಇವಾಗ ನೀವ್ ಮನೆ ಕಡೆ ನೋಡ್ಕೋತಿದ್ರ ಮನೆ ಕಡೆ ನೋಡ್ಕೊಂಡು ಇದ್ ಕಡೆ ಕೆಲ್ಸಕ್ಕ ಹೋಗ್ತಿದ್ರ ಅನ್ನಿ ಮನೆ ಹೇಳ್ತಿದ್ರು
ಹೋಗ್ತಾ ಇದ್ದೀವಿಥರ ಇದು ಮಾಡ್ತಾ ಇದೀವಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಬ್ರೋ
ಅಂದ್ರೆ ನೀವು ಫಂಕ್ಷನ್ ಹೋಗ್ತಿರಲ್ಲ ಬ್ರೋ ಅದುದ್ವೆೆಫಕ್ಷನ್
ಮದುವೆ ಫಂಕ್ಷನ್ ಎಲ್ಲಾ ಫಕ್ಷ ಚನ ಯಾವ ಯಾವ್ದ ಇದ್ರೆ ಅದು ಹೋಗ್ತವರು
ಹಾ ಅಂದ್ರೆ ಹ ಓಕೆ ಬ್ರೋ ನನಗೆ ಗೊ ಗೊತ್ತಿರ್ಲಿಲ್ಲವಲ್ಲ ಸ್ವಲ್ಪ
ಹ ಹೌದ ಬರು ಪರವಾಗಿಲ್ಲ ಬಿಡಿ ಬ್ರೋ
ಹ್ಮ್ ಅದಕ್ಕೆ ಕೇಳಿದೆ ಹ ಫ್ರೆಂಡ್ ಹೇಳ್ತಿದ್ದ ಇವದು ಆಗಿದೆ ಎಕ್ಸಾಮ್ಸ್ ಎಲ್ಲ ಬರ್ದಿದಿದ್ದಾರೆ ಚೆನ್ನ್ ಬಂದಿದೆ ಮಾರ್ಕ್ಸ್ ಊರ ಎಲ್ಲ ಗೊತ್ತಾ ನಿಮ್ಗೆ ಹೇಳ್ತಾರಲ್ಲ ಹೊಗಗಳಳ್ತಾರಲ್ಲ ಚನ್ನಾಗ ಮಾರ್ಕ್ಸ್ ಬಿದೆ ಅಂತ
ಹೌದು ಬ್ರೋ
ಹ್ಮ್ ಅದಿಕ್ಕೆ ಹೇಳ್ತಿರದು
ಏನ್ ಮಾಡ್ತನಬ್ರು ದುಡ್ಡಿ ಇರೋರ್ ಮನಲಿ ಓದೋರ್ ಇರಲ್ಲ ಓದೋರ್ ಮನೇಲಿ ದುಡ್ಡಿ ಇರಲ್ಲ
ಏ ಬಿಡಿ ಅದನ್ ತಲೆ ಕೆ ಎಸ್ಕೊ ಬಿಡಿ
ಏನ್ ಮಾಡ್ತೀರ ಬ್ರೋ
ಅೇಏ ಮಾಡಾಮ ಬಿಡಿ
ದುಡ್ಡಿರಲ್ ಮನ ಓದುಸೋರು ಇಲ್ಲ ಅಲ್ಲ ಹೊಸೂರ್ ಮನೆ ಇಲ್ಲಿ ದುಡ್ಡಿ ಇರಲ್ಲ
ಅವೆಲ್ಲ ಬಿಟಾಕ ಎಲ್ಲ ಕಾಯಲ್ಲ ಹೇಳ್ಕೊಬೇಡಿ
ಹ ಹೇಳ್ಬೇಕುಬ
ಊಟ ಆಯ್ತಾ
ಆಯ್ತು ಬ್ರೋ
್ಮ ನೀ್ ಮನೆ ಇದರ ರಾಮಾಜಿ ಇದ್ದೀರಾ ಇಲ್ಲಿ ಹಾಸ್ಟ್ಲ್ ಆಗಿದೀವಲ್ಲ ನಾವು ಬೀಜ್ಲಿ ಇದಿದ್ದೀನಲ್ಲಾ ಊಟ ತಿಂಡಿ ಎಲ್ಲ ಒಂದ ಸ್ವಲ್ಪ ಅರ್ತ ಆಯತ ಇದೆ
ಹಾ ಹಾ
ನಿಮ್ಗೆ ಗೊತ್ತಲ್ಲ ಅವ್ರ ಹೆಂಗ
ಹ ಹೌದು ಬ್ರೋ ಏನ್ ಮಾಡಕ ಆಗಲ್ ಬಿಡಿ ಬ್ರೋ
ಹ್ಮ್ ಅದಕ್ಕೆ ಕೆ ಕೆಲ್ಸಕ್ಕೋಡ್ ಬಂದಲ್ಲ
ಹಾ
ಮೊನ್ನೆ ಬೇರೆ ಒಂದು ಏನಾಗಬಿಟ್ಟು ಏ ಪೇರೆಂಟ್ಸ್ ಹೇಳ್ತಿದ್ರು ಚೆನ್ನಾಗ್ ತಗ್ದಿದ್ದನೆ ಮಾರ್ಕ್ಸು ಅಂತ
ಹೌದ ಬ್ರೋ
ಸಿಕ್ಕಿದ್ರು ಊರಿಗೆಗ್ ಬಂದಿದ್ದ ಯಾವ ಸಿಕ್ಕಿದ್ರು
ಹಾ ಹಾ
ಹ ಅವಾಗ ಹೇಳ್ತತಿರು ಚನ್ನಾಗ್ ತೆಗ್ದಿದ್ದೇನೆ ಮಾರ್ಕ್ಸು ಅಂತ
ಹೌದ ಬ್ರೋ,
ಹ್ಮ್ ಅದಕ್ಕೆ ನಾನು ಸ್ವಲ್ಪ ಮಾಡಿ ತುಂಬಾ ದಿನ ಆಯತಲ್ಲ ಅಂತ ಮಾದೆ,
ಹ್ಮ ಹೇಳ್ಬೇಕಕ್ೋ ನೀವ ಏನ ಹೇಳಿದ್ರಿ ಕೇಳ್ತೀವಿ,
ಏನಿಲ್ಲ ಅವರು ಎಲ್ಲ ನೀವ್ ಹೇಳ್ಬೇಕು, ಮುಂದೇಏನ್ ಮಾಡ್ತೀರಾ ಅಂತ ಅಲ್ಲಿ ನಿಮ್ಗಿರ್ಬೇಕು
ನೀವ್ ಹೇಳ್ಬೇಕ ಬ್ರೋ ನಾವಲ್ಲ,
ಮುಂದೆ ಮಾಡ್ತೀರ ಅೆ ನೀವ ಯೋಚನೆ ಮಾಡ್ ಕೊಂಡೆಲ್ಲಾ ಮಾಡು ಬ್ರೋ ಮತ್ ಮತ್ತೆ ಮಾಡಕ್ ಆಗಲ್ಲ
ಮಾಡಕು ದುಡ್ ಬೇಕಲ್ಲ ಬ್ರೋ ಇದು
ಇವಾಗ ನೀ ದುಡ್ ಹಕ್ಕಗಲ್ಲ ಅಂದ್ರೆವಾಗ ನೀನ್ ಅಂದ್ರೆ ಏನು ಮಾಡಕ್ ಕಾಗಲ ಅಂದ್ರೆ ಈಗ ನಿನ್ಗೆ ಗಿಲ್ಟ್ ಫೀಲ್ ಆಗ್ಬಾರದು ಮುಂದೆ ಏನ್ ಮಾಡ್ಬೇಕು ಹಂಗೆ ಇಂಗೆ ನಿನ್ ಕೆಲ್ಸಕ್ ಹೋಗ ಕೆಲ್ಸಕ್ ಹೋಗು ಇಲ್ಲಾಂದೆ ನೀನ್ ಓದ್ಬೇಕ ಮುಂದೆ ಓದು ನಿನ್ ಲೈಫು ನೀನ್ ಚೆನಾಗಿ ನೋಡ್ಕೋಬೇಕು ಯಾರು ಆಗಲ್ಲ.
ಹೌದ ಬ್ರೋ ದುಡ್ಡು ಬೇಕಲ್ಲ ಬ್ರೋ ಏನ್ ಮಾಡಕುನು ಈಗ ದುಡ್ಡಿಲ್ಲಾದ್ರೆ ಏನಾಗಲ್ಲ.
ಬಿಡಿ ತಲೆಗಿಡಸ್ಕೋಬೇಡಿ ಏನ ಮಾಡ್ರ ಆಗುತ್ತೆ ಮತ್ತೇನ್ ಬ್ರೋ
ಹೇಳ್ಬೇಕ್ ಬ್ರೋ
ಕಾಲೇಜ್ ಹೋಗಿ ಕಾಲೇಜ್ನ ಜಾಯ್ನ್ ಆಗೋ ಟೈಮ್ ನಗ ಒಂದ ಫೋನ್ ಮಾಡು,
ಸರಿ ಬ್ರೋ
ಕಾಲೇಜ್ ಗಿಲೇಜ್ ಆಗ್ತಿರಲ್ಲ ಆ ಟೈಮಲ್ಲಿ ನಗೊಂದು ಫೋನ್ ಮಾಡು.
ಅ ಸರೀ ಬ್ರೋ,
ಮಾತೇನ್ ಬ್ರೋ ಮನೆ ಕಡೆ ಕೇಳ್ದಿದೆ ಅಂತೇಳಿ ಚೆನ್ನಾಗಿದೀರ.
ಹ ಹ್ಹೋ ಬ್ರೋ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಲ್ ಎಲ್ಲ.
ಸಿಂತ ಹೇಳಿ ಓನ್ ಸ್ವಲ್ಪ ಬೇರೆ ಕಾಲ್ ಬರ್ತಿದೆ ಒಂದ್ ಫೈವ ಮಿನಿಟ್ ಬ್ರೋ ಮಾಡ್ತನಿ.